ಅಲೋ
ಹಾ
ಇವಾಗಯದು ಮೆಸೇಜ್ ಬಂತ ಅದು ಓ ಟಿ ಪಿ ಬಂತ ನಾನು ಹೆಂಗ ನ ನೋಡ ರೀಫ್ರೆಶ್ ಮಾಡಿ ಫೋನ್ ಮಾಡಿದೆ ಹೋಯ್ತು ನಾವು ಫೋನ್
ಇಲ್ಲಾನೇ ಕಳಸಿದ್ದು ಡ್ಲ್ಲ
ಹೇ ಕಳ್ಳ ನೀ ಎಲ್ಲಿಂತಾಸ
ನಂಬರ್ಲ ಇದ್ರ ಹಾಕಿದ ನೀನ್ ನಂಬರ್ ಹೊಡದು ಅದ್ರ ಫಿಲ್ ಮಾಡದು ಹೊ ಕರೆ
ಹೌದಾ ಏನಪ್ಪ ಓಟಿ ಪಿ ಓ ಟಿ ಪಿ ಬಂತು
ಅಂದ ಓಟಿ ಪಿ ಮ್ಯಾಲಲೆ ನಿನ್ನ ನಂಬರ್ ಕಳಿಸಿ ನೋಡು
ಏಯ
ಹ
ಎಲ್ಲಾ ಸನ್ಜಾ
ಇಲ್ಲ ನಂಬರ್ ಹಾಕಿನಿ ಅದಕೆ ಕಾಲ್ ಮಾಡ್ಬೇಕಂತಸ್ಟ್ ಫೀಡ್ ಮಾಡ್ಬೇಕ ನಂಬ ಅ ನಾನ ಅ ಬಂದೆ ಆಯ ಹೊತ್ತ ಬಂದೆ
ಹ್ಮ
ಅದಕ್ಕಂತ ಒಟ್ಟಿಪ್ಪ ಅಂತ
ಇಲ್ಲ ಕಾ ಕಾದ್ರ ಮಾಡ್ದಾಗನು ಅ ಶಿಂಗಗೆ ಬರ್ತವಗ ಒಂದಸ ಹಂಗ ಬಜಿ ನ ನೆಟ್ವರ್ಕ್ ಅಂತ ಹೇಳಕ್ಕಾದ್ರೆ
ಹಾ ಹ್ಮ್ ಹ್ಮ್ ಹ್ಮ್್ಮ ಚಲ್ಲ
ಅಕಂಗ ಮಾಡ ನೋಡೋಣಂತ ಅದವೋಯ್ತು
ಹ್ಮ ಅದೇ ಅದೇ ನಾನೇ ಬಿಟ್ಟ ಮಾಡ ಅದ ನ್ ಸೆಟ್ಟಿಂಗ್ಸ್ ಕಾಲ್ ಕೆರೆಗಳಂತ ಬಾಕ್ಸ್ ಬಂತು ಬಾಕ್ಸ್ ನಲ್ಲಿನ್ ಫೋನ್ ನಂಬರ್ ಇರುತ್ತದೆ ಬಾಕ್ಸ್
ಅದ ಅದ ಯಾವ್ದ ಇನ್ನೊಂದ್ ಐತ ಅಂತ ಕಾದ್ರ ಕೊಟ್ಟು ಹಾಕ್ಸೋಬೇಕು ಬರ ಫೋನ್ ಟೈಪಿಂಗ್ ಮಾಡೋದ ಅದು
ಆಫ ಎರಡ್ ಮೂರಕ್ ಬರ್ತಿ ಸಲ ಬರಕಲ್ಲಾ
ಬರ ಬರಾಕ್ಕೆ ಬರಕ್ಕೆಲಿ ಬರಕ್ ಹ್ಮ್
ಮರ ಕದು ಜ ಇದ ಮಾತಾಡಿದ್ರ ಅದಡದ್ರ ಬರ್ತ ಜತಾ ಸ
ಎಷ್ಟನ್ ಮಾತಡ್ತೋ
ಹ ಮತ್ತ ಮು ದಷಿಯ
ಅ ಅಪ್ಪ ಬರಕ್ಕೆ ಲೋಡ್ಫನ್ರುವಪ
ಹಾ ಅನ್ಕಯಸಾಗ
ಪನ್ನರಪ
ಗೋಷಿಯಗ ತರಕಗ ಹಗ
ಎಷ್ಟ ತೆಲ್ಲ ಮಾತಾಡ್ತ
ಹದ
ಎಲ್ಲಿ ಬರಕ್ಲಿ ಎತ್ತ ಮಾತಾಡಷ್ಟು ಪೇೇಶನ್ಸ್ ಎಲ್ಲರಿ
ಆ ನಂದ್ಯಾ ಮತ್ತೆ ಹ
ಅಲ್ಲ ನಿನ್ಪಂದಾಗ ಎದ್ಬಿಟ್ಟ ಮಾತಾಡ್ತಿೀವಿ ಅಷ್ಟೊಂದ ಸಾಹಕಾರಂಗ ಅದತ್
ಹಡ ಆಯ
ಹ ಯಾರ ಆಗ್ತಿ ಇವು ಬರೋದಿಲ್ಲನ್ ಆಗಕ್ ಸುಮ್ನಲ್ಲಿವು ರೊಕ್ಕ ಎ ಕಷ್ಟವ ಎಲ್ಲ ಕಾದ್ರ ಬಿ ನೋಡಕ್ಕೆ ಮಾಡಿಕೊಡ್ತಾನ ಅದಕ್ಕೆ ಅದು ಅದಕ್ಕೆ ಟೈಪಿಂಗ್ ಮಾಡ್ದ್ಾಕಡಪ್ಪ ನೀವು ಓ್ತಿ ಅಂತಏಿ ನೋಡತನಕ ಕೇಳ್ತನ ನಂದೇನಿಲ್ಲ ಬೇಾರ ಹಕ್ದು ಇದೆಲ್ಲ ಟಾಸ್ಕ್ ೈತ್ ನಂದ ಇನ್ನೊಂದ ದ ಇಂದಿನ ಹದಿನೈದೇನದ ಒಂದ ಹದಿನೈದು ಫೋನ್ ಮಾಡ್ಬಿ್ರೆ ನಾನು ಅದ ಊದ ಬಿಡ್ತ ಟಾಸ್ಕ್ ಬೇರೆ ತತ ನ
ಹೌದಾ ಮುದ್ ಬಿಡ್ತಂತೆ ಎಷ್ಟ ಆಯ್ತದಾ
ನಾ ಏನೋ ಒಟ್ಟೆ ಏೋ ಹುಡ್ಗ ಹೇಳ್ದ ಸೇವೆ ಅರ್ಧೊ್ ಮಾಡ್ದ್ ಅರ್ಥಗಿಲ್ಲ ಅ
ಹಾ
ಹ
ಹೌದೇನ ನಾವಿ್ರ ಕಾಲೇಜ್ ಇದ್ದಾಗ ಮಷನ್ ಬರ್ದಾಗ ಮ ಆಗ್ತರ್ಏ ಫೋನ್ ಇಡ್ಕದಾಕ್ಕಲ್ಲದ ಹಾಕಲ್ಲ ಮತ್ತದಾಕಲ್ಲ
ಹ್ಮ ಮತ್ತೆ ಅದ ಕೇಳಿದ್ದು
ಮಕಿ ಮುಣ ಆರು ತಿಂಗಳು ಮೂರು ತಿಂಗಳು ಆಐಬೇಕು
ಹ್ಮ್ ಏನು
ಎಷ್ಟು ಎಷ್ಟು ಬರ್ದಾ
ಹ್ಮ
ಎಷ್ಟು ಬಂದ ನಿಗೆ ಇನ್ನೂರ
ನಾಾನೂರ ಅರವತ್ತೈದು
ನಾನು ತಿದ ಕೊಟ್ಟಬಿಡಮ್ಮ ನನಗೆ ಹೆಂಗ
ಅರವತ್ತೈದು ಮತ್ ಮಗ್ಲಿ ಅದ ಐವತ್ತೈದು ಐವ ಐವತ್ತೈದು್ ಇತ್ತು ಐದು ಐದು
ಹ್ಮ ಹೇಳ್ತತಿ ಪೈಸೆ ಆರ್ತದಲ್ಲ ಅದು ಪೈಸೆ ಬಂದ್ಿರ್ತದ ಪಾಯಿಂಟ್
ಎಂಟ ಹ
ಹ್ಮ್
ಹ್ಮ್
ಪೈಷ ಮಂದಿರ ತ ಮಂದಿರ
ನಂದ ನಿನ್ ಇಪ್ಪತ್ತೈದು್ ರೂಪಾಯಿ ಇತ್ತಲ್ಲಾ
ಹಾ
ಇಪ್ಪತ್ತೈದು ಮತ್ತೆ ಇದ ಸೇಳ್ಸಿ ಎಷ್ಟು ಆತ ಎಷ್ಟು ಬಂದವನಿಗೆ
ಇಪ್ಪತ್ತ ಶೇಷ ಹೆಂಗಗೆ ಇನ್ನು ಜಾಸ್ತಿ ಆತಿತ್ತು ನಾನು ಅರವತ್ತೈ ಅಂದ್ರೆ ನಲವತ್ತೈದು ಇಷ್ಟು ನವತ್ತು ಸ್ವಲ್ಪ ಬಂದ ನಾನು ನ್ರ
ಹ
ಅರವತ್ತ್ ಮೂರುಕಾಯ ಬಂದಿರುತ್ತೆ ಹ ಮ ಸೇರಿಸ ಅಲ್ಲ ನಾವು ಟೋಟಲ್ ಅಲ್ಲಿ ನಿಂತ ತೆಗೋದು ಅಷ್ಟು ತೋರಿಸಸ್ತಿರದ ನೀಿ ನನ್ಗೆ ಮತ್ತೆ ಟೋಟಲ್ ಅಷ್ಟ ಸರಿ ಅಂದ್ರೆ ಅಷ್ಟಕ್ಕಲ್ಲ್ದತ್ತುಂತಗ
ಹ್ಮ್
ಹ್ಮ್
ಹೌದ
ಹ್ಮ್ ತಿ ಬ ಹ ಹ ಅದೆ ಹ್ಮ
್ ಮಾಡ ಒಂದು ಗಂಟೆ ಎರಡು ತಾಸು ಮಾಿಟರು ಬೇಸಿಡೋದು
ಹ್ಮ್ ಅಷ್ಟಕೊಂಡ ಮಾಡ್ತಿ ಕೆಸ ರತ್ಬೇಕಾಗತ್ತ ಆಗ್ಲತ್ತ ಕೆಲ್ಸತ್ ಅವ ಮಾಡೋದಕ್ಕೆ ಸಾಖೆ ಆರ್ತತ್ತು ಏನ್ ಸ್ವಲ್ಪ ಒಂದು ಐ್ ನಿಮ್ಷ ಹತ್ತು ನಿಮ್ ಆದ್ರರು ಮಾತಾಡ ಮಾಡ್ಬೋದು ಟೈಪಿಂಗ ಬೇಡ ಒಂದ್ ಅರ್ಧ ಗಂಟೆ ಅಂದ್ರೂಟ ಮಾಡ್ಬೋದು
ಹ್ಮ್
ತಾಸ ತಾಸ ಅಡ ತಾಸ ಎಲ್ಲ ಮತ್ತ
ಸಾಕದಂಗ ಆತ
ನಾಾನವತ್ತು ತಾಸ ಮೂವತ್ತು ತಾಸ ಲ್ಲಿ ಮಾಡ್ತೀವಿ ಅದ ಅಷ್ಟೊತ್ತು
ರೊಕ್ಕಬೇಕು ಒಂದು ಎರಡು ತೋಸ ಮೂರು ತೋಸ ಫ್ರೀ ಮಾಡ್ಕೋಬೇಕು ಕುಂದಿರ್ಬೋ ಅಷ್ಟೇ
ಹ ಅಮ್ಮಂಟ ಅದ ಗೂಡ ಜಗ್ಗಿ ಬರುವವಾಗ ಜಗ್ಗಿ ಬರ್ತ ಅಮ್ಮಂಟ ಅದ್ಕ
ಎಂಗತ ಕೇಳದು
ಹ್ಮ್
ಜಗ್ಗ ಬರೋದಕ ತಾನ ಮಾಡ್ತಾನ
ಬಗ್ ಗತಂತ
ನ ಚಕ್ಕರಂಗ ನಪ್ಪು
ಹ್ಮ್
ಹೆಂಗ ಸಿತ್ರಂಗಂದ ಎಷ್ಟ್ ನಿಮಿಷ ಆಯ್ತು ನೋಡು
ಅಾಯ್ತಾ ಅ ನಿಮಿಂಗ
ಎಷ್ಟ
ನಿಮಷ ಇ ಐದು ನಿಮಿಷ ಹತ್ತು ಸೆಕೆಂಡ್ ಆಯತೆೆ
ನೋಡ್ಕಂತೀರಪ್ಪ ಒಂಬತ್ತ ಬಂದ ಏಳ್ುನ ಕಟ್ ಮಾಡ್ಕೋದ ಒಂಬತ್ತು ಹತ್ತ ಬಂದ ಒಂಬತ್ತುವರೆ ಬಂದ ಏಳ್ು
ಹತ್ತ ಹತ್ತ ಕಟ್ ಮಾಡ್ಬಿಡ್ತವಿ ಅನ್ನಯಮ್ದ ಎಷ್ಟಿಲ್ಲ ಅನ್ನಯೊ್ದ ಹದ್ಿನ ಮಾತಾಡಂಗಲಾ
ಇಲ್ಲ ಇಲ್ಲ ಅತ್ತುಕ್ಕೆ ಲಾಸ್ಟ್
ಹತ್ತಲ್ಲ ಅಷ್ಟ
ಹ್ಮ್
ಅತ್ತ ಅತ್ರ ಮೇಲೆ ಒಂದ್ಐದು ನಿಮಿಷ ಮೂ ನಿಮಷ ಮೂರು ಸೆಕಂಡ್ ನ ಸೆಕಂಡ್ ಆಗ ಅದ್ರ ನಡೀತಲ್ಲ ಏನ
ಹ
ಕತತ್ತ ಕೈಕಬಡೋಕ ಹತ್ತು ಮ್ಯಾಗ್ ಇ ಚಿಕನ್ ಮ ಸ್ವಲ್ಪ ಹೋಗ ಮುಂದೆ ಹೊಡದ್ರ ನಡತಲ್ಲ.
ಗಡಿಿತ ಇತ್ತು.
ಹ ಹಂಗ. ಎಷ್ಟ್ರ ಬ ಮ ಅದೊಂದ್ರ ಬೆಳ ಭರದ್ರವಾಗಿ ಮಾಡ್ಬೇಕ.
ನಾ ನೋಡಕ ತಿಂತ ನಾನ್ ನೋಡ್ತದಂತ.
ಅದಗಿಂದ ಹನ್ನೆರಡು ಹದಿಮೂರು ಹದ್ಿನ ನಂಗಗೆ ಮಾತಾಡೋ ಜಕ್ಕೆ ಬರಕಲ್ಲ ಮಟ.
ಎಲ್ಲ ಎಲ್ಲ ಲಾಸ್ ಆತ್ಕ.
ಹ. ಹ.... ಹ ನ ಸಮಿಂಗ್ ಮಾಡ್ರ ಅವ ಜಗ್ಗೆಾಕಬಿಡಿದಲ್ಲ ಯಾವ. ದಗ್ಗಕ್ರ ದಿನ ದಿನ ಎಷ್ಟು ಮಾಡ್ಬೋದು ದಿನ ಮೂರ ಏ ಮಾಡ್ಬೇಕಾ.
ನನ ಚಿತ್ರಂದ.
ಎಷ್ಟೊಂದ್ ಹತ್ತು ಹ ದಿನ ಇಪ್ಪತ್ ಇಪ್ಪತ್ ಮಾಡ್ಬೋದು ಇಪ್ಪ. ನಿಮಿಷದ ಒ್ ಇಪ್ಪತ್ ಮಾತಾಡ್ಬೋದಾ ಮಾಡ ಅವಾಗ ನೋಡ ಅವಾಗ ನೈಟ್ ಮಾಡ್ತಫಸ್ ಅವಾಗ ಮಾಡ ಜಿಗ್ಗ ಆಗ್ತದ ಎಷ್ಟಿಗೆ ಜಿಗಮಂತ ಸ ಇದ ಹ
ಅವು ಅದಕ್ಕಲ್ಪಾಲ್ ಬೀಜನ್ ಬರ್ತವೆ ಬೀಜನ್ ಬಂದಿಲ್ಲ
ಕಾಲು ಬಜ ಪತಾವ ನಟ್ ನೇಟ್ ಲ್ಲ ಇಷ್ಟ ಲಷ ಇರ್ತಂಗ್ರ
ಬಜಂತ ಬಂತಳ ಇವಾಗ ಕಾಯ ಬಂತಾಳ ಹೇಳಿಲ್ಲ ಮತ್ತೆ ಬಂದತ್ ಫೋನ್ ಆಗತ್ತು
ಹ್ಮ ಹ್ಮ ಬಿಜನ್ಸ್ ಬಂದ್ ಬಿಡು ಒಂದ ಕಾಲ ಏನು ನೈಟ್ ಟೈಮ ಎಲ್ಲ ದಿಗ ಮಾತಾಡ್ತಂತೆ
ಯಾವಾಗ ಬೀಜನ್ ಬರ್ತದೆ ಜಾಸ್ತಿ
ಹೌದಾ
ಹಾ ಓದವ್ರಿ ಅಂತವ್ರ ನಿಧಾನ ಮಾಡಕ್ ಬರ್ತೇ ಓದಿಲ್ಲೋ ಕೊಟ್ರೆ ಮಾಡಕ್ ಬರಕ್ಲಿ ಟಾಸ್ಕ್ ಟಾಸ್ಕ್ ಇವು ಮಾಡೋಕ್ಕೆ ಬರಕ್ಲೂ ಕಷ್ಟ ಇವು
ಎಷ್ಟಂದಯ
ಹ್ಮ್ ಓಪ ಇದ್ದರು ಮಾಡಾಕ್ ಅಂದ್ರೆ ಓದೋರು ಅಷ್ಟೇ ಓದೋರು ಅಷ್ಟ ಹಓೋಗ ಇದರ ಬ
ಹ್ಮ್ ಹ್ಮ ಹ ಹ
ಹ್ಮ್
ಹ ಮಾತಾಡಕ ಬೇ ಅಷ್ಟೇ ನೀ ನಿನ್ಪಟ್ಟಿದ್ರಲ್ಲ ಮಾತಾಡಕ ಇ ಅಲ್ಲಾಕ್ಕ ಬಸ್ಸಲ್ಲಿ ಹ ಅದ ಕ ಕೆಟ್ಟಲ್ಲ
ಹದ
ಹ್ಮ್ ನ ಸ್ವಲ್ಪ ಯಾವ ಕನ್ನ ಬಂದೆ ಮತ್ತೆ ಯಾದ ಮಾಡಕ್ ಬತ ಹ್ಮ್
ಹೌದು
ಹ್ಮ್ ಮಕ್ಕ ಬಿಟ್ರ ಅದನ್ೀ
ಅವ ಮಕ್ಕ ಎರಡು ತಸ ಮೂಡ್ ತಿವಸ ಆತಾವಲ್ಲ
ಹ
ಹ್ಮ ಇಡ್ತಪ್ಪ ಮುಂಜಳೆ ಜಲ್ಲದ ಬಪ್ಪ ಇದಂತ ಆಾಗಲಿ ಇಟ್ಟು ಬಿಡ್ತಾನ ಇ ಇದೊಂದುಾದೂ ಕಟ್ ಮಾಡ ಬಿಿಡ್ತ ಮಕ್ಕಂತ ಮುಂಜೆ ಜಲ್ಲದೋಗಿ ಬೇಸ್ವರ ಇತ್ತ
ಹ್ಮ್
ಅದ ಹ ಬೆಳಗ್ಗೆ ಮಾಡ್ತನ ಬೇಕಾದ್ರಿ ಹ
ಇತ್ತೇಳು ಗಂಟೆ ಒಳಗೆ ಮತ್ತೇಳು ಗಂಟೆ ಆದ್ರ ನಾು ಗಊಟೆ ಬಿಜಗ್ ಮಾಡ ಬ ನಲ್ಲ ಬ ಬುಜ ಬಾಜ ಬತ
ಸುಮ್ಮನೆ ಎತ್ತು ಬಿಡ ನೀವೇನರ ಮದರತಂತ. ಮಾತಾಡೋದು ನಾನು ಸುಳ್ಳ ಮಾತಾಡ್ತೇನೆ ಅದು ಕೆಲ್ಸಕ ನಿಮಗೆ ಅನು.
ಹೇಳ.
ನ ಸ್ವಲ್ ಗಲಾಟೆ ಇರ್ತೇ ಪಾಜ ಗಲಾಟೆ ಮಾತಾಡೋದು ಎಲ್ಲ.
ಹಾ ಅಡೆ ಮಾಡ ಅಕ್ಕಡೆ ಕಲಸರ
ಸುಮ್ಮನೆ ಎತ್ತಬಿಡು ಸುಮ್ಮ್ನೆ ಕಾಯ ಎಕ್ಕೊಂಬಿಡು.
ಹಾ ನಿಮಿಷ ೋದಾಗ ನೆ ನ ಬೇ ತಗಂತಬ ಬಿಟ್ಟೆ.
ನ ನಡೀತತ್ ನಡೀತತ್ ನಡಿತತ ನಾ ಸುಮ ಮಾತಾಡ್ತೇನನೆ ಇವಾಗ ಯಾರು ನಾನ್ ನಿಮ್ಮ ಮದ ಕುದುಿರ್ತರಪ್ಪಾ
ಹ ಅವ್ರ ತಗ ಬೇರೆ ತಗ ಮ ಮಾತಡಕ ಅಂತ ಕುಂದ್ರುವದ ಪಣಿಟ್ಟಬಿ ಹಂಗ ಹ್ಮ ಸರಂಗ ಅವದತ.
ಆ.
ಹ್ಮ
ಅದ.
ಎಷ್ಟ ಗಂಟು.
ಹಾ ಎಂಟು ಐವತ್ತು ಐವತ್ತೊಂದು ಐವತ್ತೇಳಡು. ಇ ಸ್ಪೀಕರ್ ಐತಿ ಸ್ಪೀಕರ್ ಎಕಡೆ ಗೊತ್ತಿಲ್ಲ ಸ್ಪೀಕರ್ ಇನ್ ಜೋರ್ ಬಂತೀವಿ ವಾಯ್ಸ್.
ಹ ಅಲ್ಲಿ ಕಊಟ ಬಂದಂಗ ಆತಿ ಈಗ
ಹ್ಮ್ ಅಂದೋ ಬಂದಂಗ ಆಯತ್
ಸ್ಬೇಕ ಇಲ್ಲ ಅಂತ ಅಂದಂಗೈತರಿ ನೀನೇ ಕ
ನಾನ್ದ ಏನೋ ಇದ್ರ ಬಗ್ ಗೊತ್ತಿಲ್ಲ ನನ್ಗೆ ಐಡ್ರ ಇಲ್ಲ ಅಂತ ಅಂದ. ಈ ಜೋ ವಾಯಸ
ಹೌದು
ಹ್ಮ್ ನಮ್ಮಷನ ಜೋರು ಬಂದಂಗ ಅಂತ ತಂದ್ರ
ಯಗ ಂಗ ಗತ್ತಿಲ್ಲ ನಮ್ ವಸ ನ ನಮ್ಗೆ ರಿಪೀಟ್ ಆಗ್ತ ನ ಕ
ಜರ ಬರ್ತಿ ಸ್ ಸ್ವತಲ್ಲ
ಹ್ಮ್ ಹ್ಮ್
ಹ
ಹ್ಮ್ ಹ್ಮ್ ಮತ್ನಲ್ತ್ನಾಕ ಹ್ಮ್ ಒಂಬತ್ ನಲ್ವತ್ತ ಆರು.
ಹ್ಮ್ ಮಕ್ಕಾಂತ ನಾರಾಮ ಮಕ್ಕಾ.
ಹ್ಮ್ ನ ಸರ್ ನೋಡ್ ನ ಸರ್ ಮಾಡ ಮಾಡ ಇಲ್ಲ ಅಂದ್ರೋ.
ಬರಕತಾವೆ ಮುಖಾಂತನ ಬೆಳಗ್ಗೆ ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಒಳಕ ಹೇಳಬೇಕ ಅದಕ್ಕೆ.
ಹ್ಮ್ ಹೌದ ಹ್ಮ್ ಟೈಮ್ ಎಷ್ಟ ಆಯ್ತ್ ನೋಡ. ಇಡು.
ಇಡ್ಲಾ.
ಹಾ ಇಡು.